ಹಲೋ
ಹಲೋ ಆರಾಮ ಆಸು
ಹಲೋ
ಅರಾಮಯಸು
ಹಾ ಆರಾಮ್ ಸುರೇಶ ನೀವ್ ಆರಾಮ
ಅ ನಾನ್ರಪಾ ಎಲ್ಲಿದ್ದ
ಎಲ್ಲಿಲ್ಲ ಇಲ್ಲೇ ಊರಲ್ಲಿದ್ದ
ಏನ್ ಮಾಡಕುತ್ತ ಮ್ರ
ಏನಿಲ್ಲ ನೋಡು ಕ್ರಿಕೆಟ್ ಆಡ ಕುಟಿದೀವಿ
ಬರಬ
ಹಾ ಮತ್ತೇನ್ಡ ಸುರೇಶ
ಸರ್ಲ ಹೆಂಗ ಮಳಿಯಕಡೆ ನಿಮ್ ಕಡೆ
ಹಾ ಮಳೆ ಏನಿಲ್ಲ ಅವಣ ಮೊನ್ನೆ ಬಂದಿತ್ತು ಮಳೆ ಈಗ ಮತ್ ಮಳೆ ಬಂದಿಲ್ಲ ಏನು ರೈತರಿಗೆ ಬಾಳ ಕಷ್ಟ ಕಷ್ಟ ಆಗಬಿಟ್ಟದ ಮಳೆ ಒಂದ ಬರವಲ್ದು ಟೈಮ್ ಟೈಮಿಗೆ
ಏನ್ ಮಾಡ್ತಪ್ಪಾ ಮತ್ ರೈತರು ಡ್ಯಾರೆಕ್ಟ್
ಏಎಲ್ಲಾ ಸುರೇಶ್ ಯ ಬಾಳ ಇದ ಆಗಿಬಿಟದ ಸುರೇಶ್ ಯ ಬಾಳ ಪ್ರಾಬ್ಲಮ್ ಆಗಬಿಟದ
ಉಳ್ಳು ಪ್ರಾಬ್ಲ್ ಸಲ್ಪಅದ್ರಾಗ ಪೋರ್ ನೀರು ತರಗಿ ಸುಲಾಗದಾ ಏ್ ನ ನಾಲ್ಕು ಎಂಚ್ ಬಿತಪ್ಪಾ ನಾಲ್ಕು ನಮಗೆ ಇಪ್ಪೆಕರೆ ಆರ ಅಬುದು
ಇಪ್ಪತ್ಗ್ರ ್ ಚೊಲೋ ತೋರು ಸುರೇಶ್ ಹೆಂಗಂದ ಚಲೋ ಐತಲ್ಲಾ ಏ ನಮ್ ಕಡೆ ಏನಿಲ್ಲೋ ಮಳೆ ಎಲ್ಲ ಏನಿಲ್ಲ ಪೂರಾ ಹೈರಾಣ ಆಗಬಿಟ್ಟದ
ಾರೇನ ಆಗ ಮ ಮತ್ತ ಏನ್ ಇಲ್ಲಿ ಇನ್ನ ಎಲ್ಲಿ ಬಂದಾವ ನಿಮನ ಹತ್ತಿ ಬಿ ತೊಗರಿಿ
ಎ ಅಲ್ಲಿಿಯ ಬಂದ ಬ ಪಜಾ ಅಚ್ಚ ನೀವು ಮತ್ತತ್ ಮಸಾಲೆದ್ ಆಕ್ಬೇಕು ಸ್ವಲ್ಪ ಮಳೆ ಬರಲ್ದು ಮಳೆ ಬಂದ್ರಲ್ಲ ಆಗ್ತದ
ಹಾ ಹಾ
ಹ್ಮ ನಿಮ್ ಕಡೆಗೆ
ನಮ್ ಕಡೆನ ಏನಾಯ್ತಿ ಸಲ ಒಂದು ನಲವತ್ತೈ ಗ್ರಾಮ
ನಲವತ್ತೈಐವತ್ತುಕ್ರಾ
ಹ್ಮ್
ಚೊಲೋಲ ಸುರೇಶ ಚಲೋ ಲಾಭ ಮಾಡ್ಕೆ
ಎಲ್ಲ ಬಾತ ಎಸು ನೀ ಏನ್ ನೋಡ್ತೆ ಎಲ್ಲ ಗೊತ್ತಲ್ಲ ಅದಕ್ ಅದಕ್ ತಗದ್ರ ಕಂಡಾಪಟ್ಟಿ
ಅನ್ನಾಪಟ್ಟಿ ಇಲ್ಲ ಮತ್ತತ್ ಏನ್ ಮಾಡ್ತಿ ಹೊಲಾ ಮಾಡ ಮೊದ್ಲಿಂದ ಮಾಡ್ಕನ್ ಮ ಂದಿರಿ ಬಿಡ್ಬಕ್ ಬಿಡ್ಬಾಡ್ದ
ಮ ಅಲ್ಲ ಅಲ್ಲ ಹೊಲ್ದಾಗ ಏನತು ಗೊತ್ತಾನ ಎಲ್ಲಾ ಕರ್ ಗಾಡಿ ತ್ರಿ ಗಾಡ್ದು ಪೆಟ್ರೋಲ್ದು ದುಡ್ದ್ದ ಎುಲ್ಲಾ ತಗದ್ರ ಏನ್ ನೋಡಿತತ್ತ ಅಂದ್ರ ನಾವ್ ಅಲ್ಲಿ ನೋಡ್ದದಕ್ ನಾವ್ ಕೂಲಿ ಸಿಗುತ್ತಟ
ಹಾ ಅಷ್ಟೇ ಅಷ್ಟೇ ಮತ್ತ ಅಷ್ಟೇ ಹೋಗ್ು ಸುರೇಶ್ ಮೊದಲಿಂದ ಅಷ್ಟೇ ಬಂದ ಅಷ್ಟೆ
ಅ ಒ್ರ ಕೈ ಹಾಡಲ್ಲ ನಮ್ಮಲ್ದಾಗ ನಾವವು ತೊಂತಳ್ತಿೀವಿ
ಹ್ಮ್ ಮತ್ತೆ ನಡ್ದ ಕಾಲೇಜ
ಕಾಲೇಜಸ್ಗೆ ಹೋಗಲ್ಪ್ಪ ನಾವ ಹೋಗ್ಬೇಕ
ಅಿಲ್ಲ ಏನಂತಾರ ಸರ್ ಶಿವಶಂಕರ್ ಸರ್ ಹಸ ಮತ್ತೆ ಹೇಳ ಸರ್
ಹ್ಮ್ ಹೇಳಸರ್ ಬಂದಿಲ್ಲಪ್ಪ ಯವತ ಹಾ ಲಾಸ್ಟ್ ಮಾರ್ಕ್ಸ್ ನಾವ್ ಹೋಗಿಲ್ಪ ಆತ ಬಿಟ್ಟಿದ್ದ ಕಾಲೇಜ್ ಫೋನ್ ಹ ಯ ಬತತ
ಮೇ ಉತ್ಪಾದನೆ ಎಷ್ಟಾಗಿರೋದು ಟೋಟಲ್ ಮಾರ್ಕ್ಸ್
ನಂದ
ಹ್ಮ
ನ ಚ ನಂತ ನೋಾಗಲ್ಪ್ಪ
ಹ್ಮ್ ಮತ್ತೆ ಟೋಟಲ್ ಪರ್ಸೆಂಟೇಜ್ ಎಷ್ಟ ಐತೆ ಎಲ್ಲ ಸಬ್ಜೆಕ್ಟ್
ಏಯ ಇಷ್ಟು ಜನ ಇಲ್ ಸುಮ್ ಸಾದ ಆಗ್ಯದ
ಸದಾಗಲ್ಲ
ಆಗ್ಯಾನ ನೋಡಪಾ ಅಷ್ಟೇನ ಆಗಿಲ್ಲ.
ನಮ್ದ ನೋಡಪಾ ನಮ್ನ ಕಡಿಮೀ ಐತಿ ಒಂದ ಏಟಿ ಫೋರ್ ಆಯತ ರಿಸಲ್ಟ್. ದನ್ನ ಆಗ್ಬೇಕಿತ್ತು ಮ ಏನ್ ಮಾಡ್ತಿ ಹುಡುಗಿರ್ದಾಗ ಎಷ್ಟು ಈಸಲ ಸೆಕೆಂಡ್ ಸಮಿಗಿನ ಮಾಡ್ಬೇಕು ರಿಸಲ್ಟ್ ಏನ್ ಮಾಡ್ತಿ
ಹ ಹೌದ ಹೌದಲ ತು ಮಸ್ತ್ ಹಾರ್ಡ್ ವರ್ಕ್ ಇದ್ದ್ರೆ ತಾನೇ ಅದ
ಹಾ ಮೇನ್ ಎಫರ್ಟ್ ಎಫರ್ಟ್ ಆೋಖೂಪ ಆಾಸುರೆಸ
ಯ ಹ್ಮಫ ಎಫ ಮೈನ್ ಹಾರ್ರ್
ಹ್ಞಾ. ಮತ್ತ ಏನ ನಡದತ ಸುರೇಶ ರಮೇಶ್ ಏನಂತಾನ.
ರಮೇಶ ಫೋನ್ ಹಚ್ಚಿಲ್ಪಾ ಅವ ನನಗನ ಹಚ್ಚವನ ಯಾಕನ ಈಗ ಯಾಡ ಮೂರ ದಿನ ಆಯತ ಹಚ್ಚಿಲ್ಲ ಫೋನ್
ರಮೇಶ್ ಹಚ್ಚಿಲ್ಲ.
ಹಚ್ಚಿಲ್ಲ ಎಲ್ಲ ಅದನೋ ಮನ ಏನೋ ತಾವರೆಕೆರಿಗ ಹೋಗಿದ್ನ ತಂತ ಅಂದ ಏನ ಪಪ್ಪ ಏನ ಕರ್ದಂದ ಅವರು ಕುರಿಯವರಿಗೆಲ್ಲ ತುಮ್ಮ ಕುರಿ ಅವಕ ಇಂಜೆಕ್ಷನ್ ಮಾಡೋ ವ್ಯಾಕ್ಸಿನೇಷನ್ ಮಾಡೋ ಅವು ಇವು ಮಳೆಗಾಲದಿಂದ ಓ ಆರಾಮ ಇರ್ಲಾ ಒಬ್ಬರ ಸಾಲ ಕುರಿ
ಸುರೇಶ ಅವ ಚಪ್ಪೆ ರೊಗ್ದ ಲಕ್ಷಣ ಏನೇನ್ ಬರ್ತದ.
ರೋಗದ ಲಕ್ಷಣಅನ್ನಕ ಏನ್ ಅದು ಮುಂಗಾಲ ಅಥವಾ ಹಿಂಗಲ್ದಾಗ ಊತ್ಗೋತದ.
ಹ್ಞಾ ಕ ಆದ್ರ ಕಾಲುಗಳದಾಗ
ಊತ್ಗೋತದ ಮತ್ತ ಅದ ಒತ್ತಿದಾಗ ಪರ್ಪರ್ ಅಂತ ಸೌಂಡ್ ಬರತ್ತ.
ಅದ ಹಿಂಗ ಏನ ಹೆಜ್ಜೆ ಹಾಕಿದಾಗ ಪರ್ಪರ ಅಂತ ಸೌಂಡ್ ಬರ್ತದ.
ಒತ್ತಿದಾಗ ಅದನ್ನ ನಾವ ಕೈಯಿಂದ ಒತ್ತಿದಾಗ ಹೆಜ್ಜಿಹಾಕಿದಾಗಲ್ಲ ಒತ್ತಿದಾಗ ಪರ ಪರ ಅಂತ ಸೌಂಡ್ ಬರುತ್ತ. ಹ
ಹ್ನ.
ಮತ್ತ ಮೇವ ತಿನ್ನದ ಕಡಿಮ ಮಾಡ್ತದ.
ಹ್ಮ.
ಮತ್ತ ಇವ ಮೇವತಿನ್ನದ ಕಡೆ ಮಾಡ್ತಾ ಮತ್ತ ಎತ್ತಗಳಲ್ಲಿ ಶಕ್ತ ಕ್ತಿ ಕಡಿಮ ಮಾಡತ್ತಾ ಆಕಳಗೊಳದಾಗರೂ ಹಾಲ ಇಳುವರಿ ಕಡಿಮ ಆಗತ್ತಾ.
ಹ್ಮ.
ಹಾ ಮತ್ತ ಅದೇನ್ ಜಾಸ್ತಿ ಈ ಒಂದ ವೇಳೆ ಹಾಸ್ಪಿಟಲ್ಗ ತೋರ್ಸಲ್ಲ ಅಂದ್ರೆ ಇಪ್ಪತ್ನಾಲ್ಕ ಗಂ ಟ ಒಳಗನೆ ದಿಢೀರನ್ ಸಾವ್ ಸಂಭಸ್ಬದ.
ಹಾ ಅದ್ರ ಅದ್ರಾಗಲ್ಲ ಚಪ್ಪರೋಗದಾಗ
ಹೋದಾಗ ಆಟೋಮೆಟಿಕ್ ಸಾವ ಸಂಭವಸಬದು ಮತ್ತ್ ಕುಂಟತಾ ನಡೀತದ. ಅದ ಕುಂಟುವಿಕೆ ಇರ್ತದ ಅದ್ರೊಳಗ ಇನ್ನೊಂದ ಅದ್ನ ಮೇನ್ ಬರ ಎದರಾಗ ಬರ್ತಪ್ಪ ಅಂತಂದ್ರ ಮಾಂಸಖಂಡಗಳ ಅತಿ ಹೆಚ್ಚು ದಪ್ಪ ಇರುವ ಮತ್ತು ಮಾಂಸ ಕ ಖಂಡಗಳ ಇರುವಂತ ದನಗಳ ಬರ್ತದ ಅದ.
ಚಪರ ಅವಾಲ
ಅವ್ನ್ ಎಂತಹೋ ಸದ್ದು ಅ ಎಡ ತಿಂಗಳ ಬಿಟ್ಟ ಇನ್ನೊಂದ ತಿಂಗಳು ಬಿಟ್ಟ ಹಾಕ್ತಿರಬೋದ. ಮಾರ್ಸಬೇಕ ಮಾರಸ ಬೇಕ ಎಲ್ಲಿ ಹಾ ಹತ್ರ ಡ್ಯೂಟಿ ಎಲ್ಲಿನ ಶಾಪುರ ಅದ ಏನ್ ಯಗಿರದ
ಅದು ಬಿಡು ಒಂದ್ಸಲ ಮಾಡ್ಸ ಬೇಕಲ್ಲ ಮತ್ತ ನೆಕ್ಸ್ಟ್ ವರ್ಷ ತನ ಪಾಸ್ ಬರಲ್ಲ. ಅನಿಲ್ದ ಅನಿಲ್ ಪಾಸ್ ಮಾಡ್ಸಿದನ
ಹ ಇವತ್ತ ತುಂಬೊಂದ ಎಲ್ಲಾ ಸಿಮ್ಮ ಕೈಯಾಗ ಕೊಟ್ಟಿದ್ದ.
ಹ್ಞಾ.
ಹ್ಞಾ ಸಿಂಹ ಇದ್ರೆಲ್ಲ ಸೈಗಿ ಮಾಡಿ ಅಂತವನೇ ಯಾದಗಿರಿಲ್ಲ ಯಾದಗಿರಿ ಬರ್ಲದ ಮೂವತ್ ಕಿಲೋಮೀಟರ್ ಅಷ್ಟ
ಅಂದ್ರ ನಿಮ್ಮ ನಗಲುರ್ಲಿಂದ ಶಾಪುರ್ತಾನ.
ಹ್ಞಾ.
ನಿಮ್ದನೋ ಸೇಮ್ ಆಗ್ತದಂದ್ರ
ಈಗಾ
ನಿಂದು ನಿಂದು ನಿಂದ ಹೆಂಗ ಮಾಸೋಣ ಗೊತ್ತ ನಾಳೆ ಪಾಸ್ ಮಾಡ್ಸಮ್ಮ ನಿಂದು ನಗ್ನೂರ್ ಟು ಯಾದಗಿರಿ ಮಾಡ್ಸನೂ ಪಾ
ಆಗತ್ಂದ ಒಂದ್ ಎಂಡ್
ನಾ ಮಾಡಿಸತೀನಲ್ಲಾ ನಾಳೆ ಮಾಡಸ ಪಾಸ್ ಅದು ಒಂದು ಸ್ಟಾಂಪ್ ಓಡ್ಸ್ಕೊಂಡ್ ಬರ್ಬೇಕು ಯಾದಗಿರಿ ನಾವು ನಿವಾಸ ಮಾಡ್ತೀವಂತ ಒಂದ್ ಶಂಪಾಕ್ಷ ಬರ್ಬೇಕು ಅದ ಹಾಕೊಂಬಂಡ್ ಅಪ್ಲಿಕೇಶನ್ ಹಾಕಿದ್ರೆ ಅದ ಹಾಕ್ತದೆ
ಹ್ಮ
ಅದಾಗಗ್ತದ ನೀನ್ ಪಾಸ್ ಆದಮ್ಮ ಹಂಗೆ ಮಾಡ್ಸಮಂತು
ಸರಿ ಸರಿ ಹಂಗ ಮಾಡ್ಸ ಅಂದ್ರಾಗ ಮತ್ತೇನ ಇಲ್ಪಾ ಮತ್ತನ್ ನಡತ ನಂಬದ
ಹೇಳ್ಬಕ್ ಸುರೇಶ ನೀವೇ ಕಾಲೇಜ್ ಕಡೆಗೆ ಮತ್ತ ನಾವು ಬರ್ಬಕ್ ಕಾಲೇಜ್ ನಾಳೆ
ಹ್ಮ್ ಊಟ
ಕೇಳ್ಬೇಕು ಚೊಲೋ ಓದ್ಬೇಕ್ ಇನ್ ಮೇಲ
ಏ ಓದ್ಬೇಕ್ ಸುರೇಶ ತಂದೆ ತಾಯಿ ಈಗ ಏನಾದ್ರು ಮಾಡ್ಬೇಕಲ್ಲಪ್ಪಾ
ಮಿಡ್ಲ್ ಕ್ಲಾಸ್ ಮಾಡ್ಲಿಕ್ಕೆಂದಲ್ಲ ನಮ್ ಕುಟುಂಬ ನಮ್ ಕು ಅಲ್ಲ ನಮ್ ಕುಟುಂಬ ನಿಂತ ನಮ್ ಕುಟುಂಬ ನಿಂತದ ನಮ್ಮ ಮ್ಯಲ್ಲ
ಹಾ ರೈತ ಆಯ್ತ
ನಮ್ ಕುಟುಂಬಕ್ಕೋಸ್ಕರ ಅವ್ರೆ ಎಫರ್ಟ್ ಹಾಕಿದ್ರು
ಹ್ಮ್ ನಿಮ್ ಕಡೆ ಈ ಹೊಲ ಖರೀಗ್ ಕೊಡ್ತಾರ ಎಷ್ಟ್ ಎಕರೆ ಒಂದ್ ಎಕರೆಗೆ ಎಷ್ಟ್ ಕೊಡ್ತಾರ
ಒಣ ಬೇಸಾಯ ಒಣ ಬೇಸಾಯ ಅಂದ್ರ ಹದನೈದು ಸಾವಿರ
ಸಾರ ಅದಲ್ಲ
ಹಾ
ಇದು ಹಿಂಗ ಹೊಲ ಖರೀದಿನಿ ಆ ಕಡೆ ಸ್ವಂತ ಹೊಲ ತಗೋಬೇಕಾದ್ರೆ
ರಿ ಇಪ್ಪತ್ತು ಲಕ್ಷ ನಡೆತವು
ಅಲ್ಲ ಹ ಎಕರೆಗೆ ಇಪ್ಪತ್ ಲಕ್ಷ ನಡದಾವ ಮಸ್ ಮಸಬು ಹನ್ನೆರಡು ಲಕ್ಷ ನಡದ ಇಪ್ಪತ್ ಲಕ್ಷ
ಇಪ್ಪತ್ತ ಸುರೇಶ ಜಾಸ್ತಿ ಅಲ್ಲ
ಹಾ
ನಿಮ್ ಕಡೆ ನೋಡ ಮುಂದ ಒಂದ್ ಹತ್ ಹದನದೆ ಒಂದ್ ಹತ್ತ ಎಕರೆನ ತಗೋ ಮಿನಿಮಮ್ ಎಷ್ಟ ಒಂದ್ ಎರಡ್ ಕೋಟಿ ಆಗ್ತದಲ್ಲಾ ಅಷ್ಟು ತಗೋಷ್ಟಿಲ್ಲ ಪಾ ಸುರೇಶ್ ಚ ಸುಮ ಕೇಳಿದೆ ಓದ್ಬೇಕಕ್ ಮೊದ್ಲು ಓದಿ ನೌಕರಿ ಮಾಡ್ಕೋಬೇಕು
ಹಾ ಹಾ ಮಾಡ್ಕೊ ಹಓದ್ ಹೋದು ಎಪ್ಪ ಒಳ್ಳೆ ಮನ್ಸಿಗೆ ಎಪ್ಪ ಜನ
ಬಿಟ್ಟಾರ ಮೂರೇ ತಾರೀಕ್ ಲಾಸ್ ಡೇಟ್ ಅದ ನೋಡು ಅದು ಪೊಲೀಸ್ ಐಟ್ ಬರಲ್ಲ ಅಲ್ಲಿಂದ
ಅಂದು ಒನ್ ಸಿಕ್ಸ್ಟಿ ಸೆವೆನ್
ಒನ್ ಫಿಫ್ಟಿ ಸೆವೆನಾ ಒನ್ ಫಿಫ್ಟಿ ಎಟ್ ಒನ್ ಫಿಫ್ಟಿ ನೈನ್ ಇದು
ಒನ್ ಸಿಕ್ಸ್ಟಿ ಸೆವೆನ್ ಆನಂದ್
ಒನ್ ಸಿಕ್ಸ್ಟಿ ಸೆವೆನಾ ಅಂದ್ರೆ ಅದಕ್ಕೂ ಒನ್ ಸೆವೆಂಟಿ ಒನ್ ನಾ
ಒನ್ ಸಿಕ್ಸ್ಟಿ ಏಟ್ ಬೇಕು
ಒಂದಾದ್ರಾಗ ಹಯ್ತಾ ಇ ನಿಂದು
ಒಂದ್ ಇಂಚ್ ಬರ್ತದ ಅದೇ ಏನ್ ಮುಂದ ಹಕ್ಬೇಕಕ್ ಇವಾಗ ಬರ್ಲ ಹಾ
ನೋಡು ಟ್ರೈ ಮಾಡು ಹ ನಮ್ದು ಬರ್ತದ್ ಬಿಡು ನಂದು ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿ ಫೋರ್ ಒನ್ ಸೆವೆಂಟಿ ಫೈ ಅನ್ ಇಡ್ಬೇಕು ನಂದು
ಹಾ ಹಾ
ಬರ್ತದವಾ ತಿಿಂದಿನ ನೋಡ್ಬೇಕಪ್ಪಾ ಏನಾದ್ರೂ ಒಂದ ಮತ್ತ ಬಿ ಎ ಒಂದ್ಬಿಟ್ರ ಮತ್ ನೆಕ್ಸ್ಟ್ ದಿನ ಯಾವ ಅವಳಿಗೆ ಹಗಿಲತ್ತ ಇದು ವೆಟ್ರನರಿ ಯಾವಾಗ ಬಿಡ್ತಾರ ಕೋರ್ಸ್ ಇದೆ
ವಟನ ಜಾವಾಗ ಬಡ್ತಾರೆ ನಪ್ಪಾ ದೂರಾದಿನ್ ಬಿಡು ನಾ ಹಲೋ ಹಲೋ ಹಲೋ